ನೀನೇನ್ನ್ ಮಾಡ್ತಿದಯಾ
ಏನು ಮಾಡ್ತಿಲ್ಲ ನಾನು ಈಗ ಬಟ್ಟೆ ಒಗಿಕ್ ಹೋಗಿದ್ನ
ಹಾ
ಬಟ್ಟೆ ಹೋಗಿ ಒಗ್ದ್ ಬಿಟ್ಟು ಅದು ಹಾರ ಹಾಕ್ಬಿಟ್ಟು ತಂತಿ ಮೇಲ್ಗಡೆ ಈಗ ಮಳೆಲ್ಲಾ ಜಾಸ್ತಿ ಲ್ಲ
ಹಾ ಹೌದು
ಕ್ಲಿಬ್ ಮರ್ ತ್ ಕ್ಲಿಬ್ ಹಾಕಿ ಹೋದು ಮರ್ತಿ ಇಟ್ಟ ಹೋಗಿದ್ ನೈ ಇಲ್ಲೇ ಕ್ಲಿಫ್ ಇಟ್ಬಿಟ್ಟ ಹೋಗಿದ್ದೆ
ಹಾ
ತರಣ ಅಂತ ಬಂದೆ ನಿಮ್ಮಿಂದ ಕರೆ ಬಂತಾ
ಹಾ
ಅದೇ ನಿನ್ ಜೊತೆ ಮಾತಾಡ್ತಿದ್ದೆ ಹ್ಮ್ ನೀನ್ ಏನ್ ಮಾಡ್ತಿದ್ದೆ
ನಾನು ಏನ್ ಮಾಡ್ತಿಲ್ಲ ಬೆಳಿಗ್ಗೆ ಬಟ್ಟೆ ಒಗ್ದಿದ್ದೆ ಅದನ್ನ ತಗೊ ಬರೋಣ ಅಂತ ಹೌದ ನೀನ್ ನೆನಪಾ ಅದೆೇ ಅದಕ್ಕೆ ನಿನ ಕರೆ ಮಾಡ್ದ
ಹೌದಾ ಹ್ಮ್ ಆದ್ರೂ ಎಷ್ಟು ಕೆಲ್ಸಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಈಗ ಬೇಸಿಗೆ ರಜೆ ಬೇರೆ
ಹಾ ಹೌದು ಈ ಬೇಸಿಗೆ ಕಾಲದಲ್ಲಿ ನೀರ್ ಕುಡ್ದು ಕುಡ್ದು ಕುಡ್ದು ಕುಡಿದು ಸಾಕೆ ಆಗೋಗುತ್ತೆ ಮತ್ತೆ ಊಟ ಹಸಿವು ಆಗಲ್ಲ ಏನು ಆಗಲ್ಲ
ಆಗಲ್ಲಾ ಸಾಕಾಗುತ್ತೆ ಬೇಸಿಗೆ ರಜದಲ್ಲಿ ಕೆಲ್ಸ ಜಾಸ್ತಿ ನಮ್ಮ್ ಅಪ್ಪ ಅಮ್ಮನುೂ ಹೋಲ್ಲಾ ಕೆಲ್ಸಕ್ ಹೋಗ್ಬಿಡ್ತಾರ ಹ್ಮ್ ಎಲ್ಲಾ ಮನೆ ಲ್ಲ ನಾನೇ ಮಾಡ್ಬೇಕು ಅಡ್ಗೇನು ನಾನೇ ಮಾಡ್ಬೇಕು ಮತ್ತೆ ಅವ್ರಿಗೆ ಹೊಲಕೆ ಊಟ ತಗೋಗ್ಬೇಕು ಬಹಳ ಕೆಲ್ಸ ಆಗ್ಬಿಟ್ಟತಿನಿ ನಿನ್ಗೆ ಆರಾಮಲ್ಲಾ ಮನೇಲಿ
ನಂಗೆ ಆತರ ನಾವು ಕೆ ಹೊಲದದಲ್ಲಿ ಏನು ಕೆಲ್ಸ ಮಾಡಲ್ಲ ಹಸು ಇದೆ
ಹೌದಾ
ನ್ನ ನೋಡ್ಕೊಂತಾರೆ ನಮ್ಮಮ್ಮ ಅಷ್ಟೇ ನಮ್ಮ ಅಪ್ಪ ಕೆಲ್ಸಕ್ ಹೋಗ್ತಾರೆ ಬೇರೆ ಕಡೆ
ಹೌದಾ
ಹಾ ನಮ್ಮಮ್ಮ ಹಸುನ್ ನೋಡ್ಕೊಂಡು ಹುಲತಗೋಬಂದು ನಾನ್ ಮನೇಲಿ ಏನಾದ್ರು ಪಾತ್ರೆ ತೋಳಿಯೋದು ಇಲ್ಲ ಬಟ್ಟೆ ಒಗೆಯೋದು ಊಟ ಮಾಡೋದು ಅದು ಮಾಡ್ತೀನಿ
ಹ್ಮ್ ಕೆಲ್ಸ ಮಾಡ್ಲೇಬೇಕು ಇನ್ನೇನು ಅವರು ಅಪ್ಪ ಅಮ್ಮನು ಕೆಲ್ಸ ಮಾಡಸ ಸ್ವಲ್ಪ
ಹ ಹೌದು ನಾವು ಸಹಾಯ ಮಾಡ್ಲೇಬೇಕು ಸಹಾಯ ಮಾಡ್ಲಿಲ್ಲ ಅಂದ್ರೆ ಅವ್ರಿಗು ನೋಡಪ್ಪಾ ಇಂತ ಮಕ್ಳನ ಇದು ಮಾಡಿದೀವಿ ಬೆಳಸಿದ್ವಿ ಅವ್ರೇನು ಮಾಡ್ತಿಲ್ಲ ಅಂತ ಅವ್ರೇ ನಿರಾಸೆ ಪಡ್ತಾರೆ ಅಲ್ವಾ
ಅವ್ರ ನಿರಾಶೆ ಪಡೋದಕಿಂತ ಬೇರೆಯವರು ಮಾತಾಡ್ತ ತರ ತರ ಅವ್ರ ಏನ ಅಷ್ಟು ಅನ್ಕೊಳಲ್ಲ
ತುಂಬಾ ಇದು ಮಾತಾಡ್ತಾರೆ
ಹ್ಮ್
ನಮ್ಮ್ ಮ ನಮ್ಮ ಮಕ್ಳೇ ಬಿಡು ಮನೇಲಿ ಇದ್ರೆ ಚೆನ್ನಾಗಿರ್ಲಿ ಅಂತಾರೆ ಅವ್ರ ಪಕ್ಕ ಪಕ್ಕದಲ್ಲಿರೋವರು ತುಂಬಾ ಚುಚ್ಚುತ್ತಾರೆ ಅವರಿಗೆ
ಹ್ಮ್ ಮತ್ತ ಮತ್ತೆ ನಂದ್ ವೇಳೆ ಈಗ ಕಸ್ಪಾಂಡಿಂಗ್ ಡಿಗ್ರಿ ಹಚ್ಚಿದ್ನಲ್ಲ ಕಾಲೇಜ್ ಹೋಗಲ್ವಲ್ಲ ಅವರೆಲ್ಲ ಏನಪ್ಪ ಅಪ್ಪಾ ಅಷ್ಟು ಓದ್ಸಿ ಮನೇಲೆ ಅವಳೇ ಹಂಗೆ ಹಿಂಗೆ ಅಂತೆಲ್ಲಾ ಆಡ್ಕೋತಾರೆ. ಅವ್ರಿಗೆ ಅ ಹ್ಮ
ಮದ್ವೆ ಮಾಡಲ್ವಾ ಅಂತೆಲ್ಲಾ ಇದು ಮಾಡ್ತಾರೆ ಮನೆ ಪಕ್ಕದಲ್ಲಿರೋರು
ಹ್ಮ್ ಹ್ಮ ಅಂಗೆ ಮಾಡ್ತಾರೆ ಮನೆಯವರ್ಗಿಂತ ಅವ್ರಿಗೆ ಜಾಸ್ತಿ ಇದಾಗಿರುತ್ತೆ
ಹಾ ಹೌದು ನಾನ್ ಮೊನ್ನೆ ಮನೆಗೆ ಹೋಗಿದ್ದೆ ಅಲ್ವಾ ಅವಾಗ ಆ ಪಕ್ಕದ್. ಮನೆಯವರು ಒಬ್ ಹುಡುಗಾ ಇದನೆ ಅಂತ ಬಂದು ಕೇಳ್ತಿದ್ರು ಕೊಡ್ತೀರಾ ನಿಮ್ ಹುಡುಗಿನ ಕೊಡ್ತೀರಾ ಅಂತ ನಮನೇಲಿ ಇಲ್ಲಾ ಕೊಡಲ್ಲ
ಒಬ್ಬರು ಬಿಡಲ್ಲ ಹ್ಮ್ಮ್ ಹ್ಮ್ ನೀನು ಚೆನ್ನಾಗ ಓದತಿಯ ಒಪ್ಕೋಬೇಡ ಒದ
ನಾನೇನು ಇಕೋನಲ್ಲ ಬಟ್ ಅವ್ರು ಮನೇಲಿ ಇರೋರು ಹೆಸ್ರೇನಿಕ್ಕಿಲ್ಲ ಈ ತರ ಮದ್ವೆ ಮಾಡ್ಬೇಕು ಅದು ಇದು ಅಂತ ಹೇಳಿ
ಹ್ಮ ಹ್ಮ ಹ್ಮ್
ಅವರು ಪಕ್ಕದ ಮನೆಯವರು ಈ ತರ ಬಂದು ಕೇಳ್ತಾನೇ ಇದರೆ ಅವರು ನಂಗೆ ಬಾವಾನೇ ಆಗ್ಬೇಕು
ಹೌದ
ಬಟ್ ಆದ್ರೂ ಇಷ್ಟ ಇಲ್ಲ ನಂಗೆ ನಂಗೂ ಇಷ್ಟ ಇಲ್ಲ ನಮ್ಮ ಅಪ್ಪ ನಮ್ಮಮ್ಮಗೂ ಇಷ್ಟ ಇಲ್ಲ
ಹ್ಮ್ ಅಂಗಗೆ ಮಾಡ್ತದ ಅವರು ಅದಕ್ಕೆಲ್ಲ ಅದೆಲ್ಲಾ ತಲೆ ಹಾಕೊಬರ
ಹಾ ಊರಲ್ಲಿ ಇರೋರೆಲ್ಲಾ ಎಲ್ಲಿಗ್ ಹೋದ್ರೂ ಸಮೇತ ಇಷ್ಟು ವಯಸ್ಸಾಗಿದೆ ನಿಮ್ ಹುಡ್ಗಿ ಮದ್ವೆ ಮಾಡಲ್ವಾ ಮದ್ವೆ ಮಾಡಲ್ಲ ಅಂತ ಕೇಳ್ತಾರೆ. ಅವ್ರಿಗೆ ಯಾಕೆ ಅನ್ನೋದು ಗೊತ್ತಾಗಲ್ಲ ಯಾಕೆ ಅವರು ಕೇಳ್ತಿದಿದ್ದಾರೆ ಅಂತ-
ತಿಕೊಳ್ಳಳಕ ಇಲ್ಲದ್ರ ಬಗ್ಗೆ ಎಲ್ಲ ತ
ಹ್ಮ್ ನಾನೇನು ನಮ್ಮ ಮನೆಯಲ್ಲೂ ಹೇಳ್ಬಿಟ್ಟು ಬಂದಿದ್ದ ಿ ಮೊನ್ನೆನೆ ನೀವು ಅದ್ರ ಬಗ್ಗೆ ಮಾತಾಡಿದ್ರೆ ನಾನು ಓದೋದ್ ಬಿಟ್ಟು ಬಿಟ್ಟ ಬಂದ್ಬಿಡ್ತೀನಿ ಇವಾಗೇ ಬೇಕಾದ್ರೆ ಅಂತ
ಹದಾ ನಗೆಲ್ಲಾ ಮಾತಾಡಿ- ಬೇಡ ಅದಲ್ಲ ತಲೆ ಹಾಕ ಹೋಗೇಡ ಅವರು ಅನ್ನದಂತರ ಅವ್ರಿಗೆ ತಿಳಕೆರಲ್ಲ ಅಷ್ಟೊಂದಂದು ಆ ಅಕ್ಕ ಬತದ್ ಮನೆಯವ್ರಿಗೆ ಹ್ಮ್
ಆ ಹುಡ್ಗ ಬಂದು ಸಮೇತ ಬಾ ನಮ್ಮ್ ಮನೆಗೆ ಬಾ ನ ಏನ್ ಅವ್ರ ಮನೆಗ್ ಹೋದ್ರೆ ಏನು ನಾವಪ್ಪ ನಮ್ಮ ನೋಡ್ಕೊಂಡ್ರೆ ಸಾಕಲ್ವಾ ಅಂತ ನ ನಾನು ಅವರು ನೋಡಿದ್ರೆ ಹೆಂಗ ಮಾತಾಡ್ತಾರೆ
ಹ್ಮ್ ಅದಲ್ಲಾ ತಲೆ ಹಾಕಕ್ ಹೋಗ್ಬೇಣ
ಮನೆಗ್ ಹೋಗ್ಲಿ ಯಾರೋ ಒಬ್ರು ಕೇಳ್ತಾರೆ ಮುಗಿತಾ ನಿಂದು ಓದೋದು ಮುಗಿತಾ ಮುಗಿತಾ ಅಂತ ಯಾಕೆ ಅವರಿಗೆ ಸುಮ್ನೆ ಇರ್ಬೋದಲ್ಲ ಅಂತ ನಾನು ನಮ್ಮನೆಲ್ಲಿ ಹೇಳೋದು
ಹ್ಮ್ ಅವರು ಹಂಗೆ ತಲೆ ಎಲ್ಲ ಹಾಕೋಕ್ ಹೋಗ್ಬೇಡ ಆರಾಮ್ಸೇರು- ಇನ್ನು ಇನ್ನೊಂದ್ ವರ್ಷ ಇರ್ಬೇಕ ಅನ್ಸುತ್ತೆ ಓದದು ಓದ್ಬಿಟ್ಟು ಉದ್ಯೋಗ ಮಾಡು
ಹ ಉದ್ಯೋಗ ಮಾಡಿ ನಮ್ಮ್ ಅಪ್ಪ ನಾವ ಅಮ್ಮನ ಆದ್ರೂ ನೋಡ್ಕೊಬೇಕಲ್ವಾ-
ಹ್ಮ್ ನೋಡ್ಕೋಬೇಕು ಅವರು ನಿನ್ನ ಕಷ್ಟಪಟ್ಟು ಓದಿಸಿದಾರಲ್ಲ. ನೋಡ್ಕೋಬೇಕಲ್ಲ ನೀನು. ಅವರು ನಿನ್ನ ಚೆನ್ನಾಗ್ ಸಾಕಿದಾರಲ್ಲ ನೀವು ನೀವು ಅವ್ರನ್ನ ಏಸಾದ್ಮೇಲೆ ನೋಡ್ಕೋಬೇಕು ಹ್ಮ್ ಹ್ಮ್ ಹ ಆದ್ರೂ ಬಹಳ ಕಷ್ಟ ಯ್ ಜೀವನ ಮನೆಯವ್ರ ಹಿಂದ ಬೇರೆಯವ್ರಿಗೆ ಚಿಂತೆೆ ನಮ್ದೆಲ್ಲ ಬರ್ು
ಚಿಂತೆ ಅವರೇ ಎಷ್ಟು ಕೋಪ ಬರುತ್ತ ಅಂದ್ರೆ ಅಷ್ಟು ಕೋಪ ಬರುತ್ತೆ ಹಂಗ ಮಾತಾಡ್ತಾರೆ ಬಂದು ಓದ ಓದಿರೋದ ಆೋಯ್ತಾ ಇನ್ನ ಎಷ್ಟು ವರ್ಷ ಇದೆ ಇನ್ನ ಎಷ್ಟು ವರ್ಷ ಇದೆ ಮುಗ ಮುಗಿತಾ ಮುಗಿತಾ ಅಂತ ಕೇಳ್ತಾರೆ ಮತ್ೆ ಯಾವಾಗ ಮನೆಗ್ ಹೋದ್ರೂ ಸಮೇತ ಯಾರ ಒಬ್ರು ಕೇಳ್ತಾರೆ ಬಂದು
ಹೌದಾ
ಹ ಮೊನ್ನೆ ಹೇಳ್ದಲ್ ಅವರು ಅವಡ್ಗ ಅವ್ರ ಈತರ ಬಂದಿದ್ರು ಅಂತ ಅವ್ರ ಅಪ್ಪ ಬಂದು ಕೇಳ್ತಿದ್ದಾರೆ ಮೊನ್ನೆ ನನ್ಗೆ ಕೇಳಿದ್ರು ಜಾಸ್ತಿ ಸಲ ಕೇಳಿದಿದ್ದಾರೆ ನಮ್ಮ್ ಹುಡ್ಗನ್ ಮಾಡ್ಕೊ ಅಂತ ಇಲ್ಲ ಇಲ್ಲ ಅಂತ ಹೇಳ್ದ ಅೇ ಮೊನ್ನೆ ಇನ್ನು ಎಷ್ಟು ವರ್ಷ ಇದೆ ಅಂತ ಕೇಳಿದ್ರು
ಹೌದಾ ಹೇಳ್ಬೇಕಿತ್ತು ಇನ್ನಾನ ಒಂದ ಎರಡು ಇಷ್ಟ ಇದೆ ಆಗಲ್ಲ ನನ್ ಉದ್ಯೋಗ ಮಾಡ್ಬೇಕು
ಹೇಳ್ದೆ ಅವವಾಗ ಹೌದಾ ಸರಿ ಅಂತ ಹೋಗ್ತಿದ್ದಾರೆ
ನಾನು ಬೇರವ್ರ ಹತ್ರ ಸಾಲ ಮಾಡಿ ಓದಿಸ್ ಇರೋದು ನನ್ನ ಸಾಲ ತಿರ್ಬೇಕು ಇನ್ನು ನಮ್ಮ ಅಪ್ಪಮ್ಮಂದ ಚನ್ನಾಗ್ೋ- ಹಕೋಬೇಕು ಆಮೇಲ ಮದ್ವೆ ಎಲ್ಲ ಅನ್ಬೇಕಲ್ಲ
ಹೆಂಗಿದರೆ ಏನು ಅಂತ-
ಹೌದಾ
ಹಾ ಅವರು ಅದಿ ಅವರು ದುಡ್ಡಿಗೆ ಇದ ಮಾಡ್ತಿರೋದು ತುಂಬಾ ಅವರು ಸ್ವಲ್ಪ ಕೆಳಗಡೆ ಇದ್ದಾರೆ ನಾವು ಸ್ವಲ್ಪ ಮೇಲೆ ಇದ್ದೀವಿ ಅಂದ್ರೆ ಒಂಥರ- ಎರಡು ಫ್ಯಾಮ್ಲಿ ಎರಡು ಕುಟುಂಬದವರು ಸ್ವಲ್ಪ ಆವರೇಜ್ ಆಗಿ ಇರೋದು ಬಟ್ ಆದ್ರೂ ಅವ್ರ. ಆ ತರ ಹುಡ್ಗಿ ಚೆನ್ನಾಗಿದ್ದಾಳೆ ಹುಡ್ಗಿ ಚೆನ್ನಾಗಿದ್ದಾಳೆ ಅಂತ ಇ ಮಾಡ್ತಾರೆ-
ಹೌದಾ ಅದ್ರ ಎಲ್ಲ ತಲೆ ಕೆಡ್ಸ್ಕಳಕ್ ಹೋಗ್ಬೇಡ ನೀನು ಓದದ್ರುಗಡೆ.
ಒಂದ್ ಎರಡ್ ವರ್ಷ ಇದೆ ಓದ್ಬ ಬಿಟ್ಟು ನಮ್ಮ ಅಪ್ಪ ನಾವ ಅಮ್ಮನ ಚೆನ್ನಾಗ್ ನೋಡ್ಕೊಂಡು ಮತ್ತೆ ಏನಾದ್ರು ನೋಡೋಣ ಹಂತ
ಹೌದೌದು ಎಕ್ಸಾಮ್ ಮುಗ್ಸು ಮತ್ತೆ ಮುಂದೆ ನೋಡುದ್ರಾಯ್ತು ಏನೋ ಒಂದ ಆಗುತ್ತೆ
ಹ ಅವನೆಲ್ಲಾ ತಲೆಗ ಹಾಕೊಂಡ್ರೆ ಪರೀಕ್ಷೆ ಎಲ್ಲಾ ಬರ್ಯಕ್ ಆಗೋುದೇ ಇಲ್ಲ ನಮ್ ಕೈಯಲ್ಲಿ
ಹ ಯಾವಾಗೂ ಲಾಸ್ಟ್ ಹಿಂದಿನದ ಯಾವಾಗೂ ವಸಲ್ಲಿ ಹಿಂದಿನ ತಿಂಳಲ್ಲಿ ಕಾಲ್ ಮಾಡ್ದ. ಇನ್ನು ರವೆ ಉಂಡೆ ಮಾಡೋದ್ ಹೇಗೆ ಅಂದ ಕೇತಿದ್ದಲ್ಲ ಅದು ಗೊತ್ತಾಯ್ತಾ ಅಥವಾ ಗೊತ್ತಾಗ್ದಲ್ವಾ-
ಏನು ಸ್ವಲ್ಪ ಗೊತ್ತಾಯ್ತು ಇನ್ನು ಅರ್ಧ ಗೊತ್ತಾಗಿಿಲ್ಲ ಏನ್ ಮಾಡೋದ ಹೇಳು-
ಹೌದ ಅದು ಏನ್ ಮಾಡ್ಬೇಕಂದ್ರೆ ತುಪ್ಪ ಅಥವಾ ದಾಲ್ಡಾ ದಾಡಾ ಅಂದ್ರೆ ಗೊತ್ತಾ ನಿಂಗೆ-
ಹಾ ಗೊತ್ತು
ಹ್ಮ್ ದಾಡದಲ್ಲಿ ಸಂಡ್ರವೆ ಇರುತ್ತಲ್ಲ ಅದ ಉರಿಬೇಕು ಅಂದ್ರೆ ಸ್ವಲ್ಪ ಉರಿಬೇಕು ಉರ್ದ ಆದ್ಮೇಲೆ ಅದು ಸೈಡ್ ಎತಿ ಇರ್ಬೇಕು ಮತ್ತೆ- ಬೆಲ್ಲ ಸಕ್ಕರೆ ಕಾಯಿ ಇರುತ್ತೆಲ್ಲ ಅದೆಲ್ಲ ಸ್ವಲ್ಪ ಉರುದಿಬೇಕು ಮತ್ತೆ ರವೆ ಮತ್ತೆ ಕಾಯಿ ಎಲ್ಲ ಉದ್ರತೀರ ಅದ್ರ್ಮೇಲೆ ಸ್ವಲ್ಪ ಸಕ್ಕರೆ ಉದು್ರಸಿ ಸ್ವಲ್ಪ ಹಾ ಹಾಕಿ ಚೆನ್ನಾಗ್ ಹುರ್್ದಿ ಮತ್ತೆ ಉಂಡೆ ಕಟ್ಬೇಕು ತಟುಪ್ಪಲ್ಲಿ
ಹಾ
ಹ್ಮ್ ಚೆನ್ನಾಗಿರುತ್ತೆ
ಹ ದ್ರಾಕ್ಷಿ ಗೋಡಂಬಿ ಎಲ್ಲಾ ಅಪ್ಪರ ಅಲ್ವಾ ಅದಿಕ್ಕೆ
ಹ್ಮ್ ಆಕ್ತಾರೆ ಈಗ ಇರೋರು ಆಕ್ತಾರೆ ಈಗ ಸ್ವಲ್ಪ ಅವರ ಹತ್ರ ಏನು ಇಲ್ಲ ಅಂದ್ರೆ ಹಾಕಲ್ಲ ಈಗಿರೋರು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ
ಹಾ ಸ್ವಲ್ಪ ಸ್ವಲ್ಪ ಸ್ಪ್ಪ ದಿನ ಎತ್ತಿಡ್ಕೊಬೇಕು ಅಂದ್ರೆ ಒಂದು ನೀರೇನೋ ಹಾಕ್ಬೇಕಂತಲ್ಲ ಹಾಲ ಹಾಲಾ ಇದ್ರೆ ಬೇಗ ಇದಾಗ ಕೆಟ್ಟೋಗುತ್ತೆ ನೀರ್ ಹಾಕಿದ್ರೆ ಸ್ವಲ್ಪ ದಿವಸ ಹದ್ನೈದ ದಿವಸ ಇರುತ್ತೆ ಅಂತ ಕೇಳಿದೆ
ಹ್ಮ ಅದ ಎತ್ತಿಟ್ಕೋಬೇಕಂದ್ರೆ ಹಲ್ಲ ತುಂಬಿಲ್ಲ ಎತ್ತಿಟ್ಕೋಬಾರ್ದಂದ್ರೆ ನೀರ್ ಹಾಕಬಹುದು
ಹಾ
ಹ್ಮ್ ಹ್ಮ್ ಮತ್ತೆ ಇನ್ನೇನ್ ಸಮಾಚಾರಗಳು
ಹೇಳೇಬೇಕು ಏನು ಇಲ್ಲ ಅದೇ ಮನೆಯಿಂದ ತುಂಬಾ ಪ್ರಿಜರ್ ಮಾಡ್ತಿದ್ದಾರೆ ಅವ್ರು ಬೇರೆಯವರು
ಹೌದಾ
ಹಾ ಮದ್ವೆ ಮದ್ವೆ ಅಂತ ಈ ಎಷ್ಟು ಅಂತಲ್ಲ ಬೈದಿದ್ದೀನಿ ನಾನೇ ನೀವ್ ನಮ್ಮ್ ಮನೆ ಹತ್ರ ಬರಬೇಡಿ ಈ ಹೆಸರು ಇದ್ರೆ ಎತ್ಕೊಂಡು ಏನಾದ್ರು ಇದ್ರೆ ಬಂದ್ ನಾರ್ಮಲ್ ಆಗಿ ಮಾತಾಡ್ಕೊಂಡ್ ಹೋಗಿ ಸುಮ್ನೆ ಬಂದ್ ಮಾತಾಡಿದ ಅಂತ ಬಟ್ ಆದ್ರೂ ಅವರು ಪದೇ ಪದೇ ಪದೇ ಪದೇ ಇದು ಮಾಡ್ತಿದ್ದಾರೆ
ಹ್ಮ್ ನಾನು ನಂದು ಮೌಗಿ ತಲ್ಲ ಡಿಗ್ರಿ ಕರೆಸ್ಪಾಂಡಿಂಗ್ ಹಚ್ಚಿದ್ನಲ್ಲ
ಹಾ
ಹಂಗೆ ಕಾಂಪಿಟೇಟಿವ್ ಹೋದೋಣ ಅಂತ
ಹಾ ಓದು ಓದಿ ಯಾವ್ದ ಯದೋ ಒಂದು ಉದ್ಯೋಗ ತಗೊಂಡು ಚೆನ್ನಾಗಿರುತ್ತೆ ಆಾಗ ಲೈಫು ಬೇರೆಯವ್ರ ಮನೆಗ್ ಹೋದ್ರು ಸಮೇತ ಅವ್ರು ಏನು ಮಾತಾಡಕ್ ಆಗಲ್ಲ ನಮ್ ಕಾಲ್ ಮೇಲೆ ನಾವವು ನಿಂತ್ಕೊಂಡಿದೀವಿ ಅಂದ್ರೆ
ಹೌದೌದು
ಹ್ಮ್ ಇಲ್ಲ ಅಂದ್ರೆ ಅವ್ರು ಸಮೇತ ಏನಂದ್ರು ಅನ್ ಹಕೊಂಬಬೇಕಲ್ಲಾ ಯಾಕ ಅಸ್ಕೊಂಬೇಕ್ ನಾವ್ ಅದೆಲ್ಲ
ಹ್ಮ್ ಅನ್ಚ್ಕೋಬಾರ್ದು ಅದಕ್ಕೆ ಓದಬೇಕಲ್ಲ ನಮ್ ಕಾ್ಮೇಲೆ ನಾವ್ ಇಂತಿದ್ರೆ ನಮ್ ಕಡೆ ಇಿಂದ ಪಗಾರ್ ಬರ್ ಇದ್ರೆ ಅವ್ರ ಏನು ಅನ್ನಕ್ಕ ಆಗಲ್ಲ ಆಗ
ಹಾ ಹೌದು
ಹ್ಮ್ ಅದಕ್ಕೆ ಓದೋಣ ಕಾಂಪಿಟೇಟಿವ್ ಓದೋಣ ಒಂದು ಗೌರ್ಮೆಂಟ್ ಯಾವ್ದಾರ ನೋ ನಕ್ರರಿ ಅಥವಾ ಉದ್ಯೋಗನ ಹಡಿಯಣ ಅಂತ ಬಾಳ ತಿಂಗಳಿಂದ ಕಷ್ಟ ಪಟ್ಟಿ ನಾನು ಪ್ರತಿನಿತ್ಯ ಒಂದ್ ಆರು ಗಂಟೆಗಳ ಕಾಲ ಓದ್ತಾ ಇದ್ದೀನಿ
ಹಾ ಹಓದ್ಲು ಹಂಗೆ ಮಾಡು ಯಾವ್ದೋ ಒಂದು ಉದ್ಯೋಗ ಪಡಿಲೇಬೇಕು ಇಷ್ಟು ಓದಿದಕ್ಕನ್ನ ಸಾರ್ಥಕ ಆಗ್ಬೇಕು ಮನೆಯವ್ರಗು ಓದ್ದಕ್ಕೆ ಈ ತರ ತಗೊಂಡಿದಾರಪ್ಪಾ ಅಂತ
ಹ್ಮ್ ಅವ್ರಿಗೂ ಖುಷಿ ಪಡ್ಬೇಕು ನನ್ ಮಕ್ಳು ಓದಿದಿದ್ದಾರೆ ಹ್ಮ ಹ್ಮ್ ನೋಡ್ಬೇಕು ನಮ್ಮ ಪ್ರಯತ್ನೂ ಮಾಡ್ಬೇಕು ಉಳಿದಿದ್ದೆಲ್ಲ ದೇವ್ರಿಗೆ ಬಿಡ್ಬೇಕು
ದೇವ್ರಿಗೆ ಬಿಡ್ಬೇಕಷ್ಟೇ
ಹ್ಮ್ ಅಷ್ಟೇ ಇನ್ನೇನು ಮಾಡಕ್ಕಾಗಲ್ಲ ನಮ್ಮ ಪ್ರಯತ್ನ ನಾವ ಮಾಡ್ಬೇಕು
ಪ್ರಯತ್ನ ಇದ್ರೆ ದೇವ್ರು ಸಮೇತ ಕಣ್ಣೆತ್ ನೋಡಿದ್ರೆ ಎಷ್ಟ ಇದು ಇಲ್ಲ ನಮ್ ಪ್ರಯತ್ನ ಇದ್ರೆ ದೇವ್ರಿಗೂ ಗೊತ್ತಾಗುತ್ತೆ ಇಷ್ಟು ಕಷ್ಟಪಟ್ಟ ಇದಾರೆ ನಾವು ಏನ ಒಂದು ಕೊಡ್ಬೇಕು ಅಂತಾ
ಹ್ಮ್ ಹೌದೌದು ಸರಿ ಮತ್ತೆ ಕಡೆ ಮಾಡ್ತೀನಿ ಏನ ಎಲ್ಲ ಹೋಗ್ಬೇಕು ಹ್ಮ್